ಅಲೋ ಏನು ಮಾಡ್ತಿದ್ದವು
ಹಾ ಬ್ರೋ ಹಿಂಗೆ ಕೂತ್ಕೊಂಡಿದವಿ ಬ್ರೋ ನೀವು
ಹಾ ನಾವು ವಾಕ್ ಮಾಡ್ತಾ ಇದ್ದವರು
ಏನ್ ಮಾಡ್ತ ಏನ್ ಮಾಡ್ಕೊಂಡಿರೊಬ್ರು
ಏನ ಇರ್ಲ ಅವರು ಮಾಮೂಲಿ ಕಂಪ್ನಿಗ್ ಹೋಗೋದು ಕೆಲ್ಸ ಮಾಡಕೊಂಬರೋದು ಕೂರೋದು
ಹಾ
ಹ್ಮ
ಮತ್ತು ತಮರರು ಹತಾಟಿ
ಟೀ ಎಲ್ಲರು ಟೀ ಕುಡಿಯಲ್ಲ ಟೀ ಕುಡಿಯದ ಬಿಟ್ಬಿಟ್ಟವಿ
ಹ ಯಾಕೆ ಬ್ರೋ
ಇಲ್ಲವ್ರೋ ನನ್ ಫಸ್ನಾನ ಅದ ರೂಡಿ ಇಲ್ಲ ಟೀ ಕುಡಿಯೋದು ಹಾಗಾಗಿದದು ಅಭ್ಯಾಸನೂ ಇಲ್ಲರು
ಹ್ರ
ಹ್ಮ್
ಮತ್ತೈ ಬ್ರೋ
ಮತ್ತೆ ಏನಿಲ್ಲೋ ನೀವ ಹೇಳ್ಬೇಕಿಲ್ಲ
ಏ ನ ಎಲ್ಲಿದ್ದರಬ್ರ ಎಲ್ ಕೆಲ್ಸ ನಿಮ್ದು
ನಮ್ದು ಕೆಲ್ಸ ಬಂದ್ಬಿಟ್ಟು ಇಲ್ಲೇ ನಮ್ಮೂರನ್ನ ಏರ ಮಾಡ್ತಾ ಇದೀವಿ ಇರು
ಹೌದ ಬ್ರೋ ಎಷ್ಟು ಕಿಲೋಮೀಟ್ರ್ ಆಯತವರು ಓಡಾಡೋಕ್ಕೆ ಎಲ್ಲ ಬಸ್ಸ ಎಲ್ಲ ಸಿಗತ ಬ್ರೋ
ಇಲ್ಲ ಬ್ರೋ ಲಾಂಗ ಆಗುತ್ತೆ ನಿನ್ ಬಿಡಂಗಿಲ್ಲ
ಹೌದ ಬ್ರೋ
ಹ ಬ್ರೋ
ಬಸ್ ಎಲ್ಲ ಸಿಗತ ಬ್ರ
ಬಸ್ಸು ಈ ನೇಮ್ರೋ ಸಿಗಲ್ಲಂದ್ರ ನಾವೆ ಕ್ಯಾಚ್ ಮಾಡ್ಬೇಕು ಯಾಕೆಂದ್ರೆ ನಮಗೆ ಹಗಿರೋದು ನಾವೇ ಕ್ಯಾಚ್ ಮಾಡ್ಕೊಂಡು ಹೋಗ್ಬೇಕ್ರ ಅವ್ರ
ಹ ಗಾಡಿ ಇಲ್ಲಬ್ರ
ಇಲ್ಲಾದರು ಅದು ಪರ್ಚೇಸ್ ಮಾಡ್ಬೇಕು ಅಂತ ಇದೀವಿ
ಹಾ ನೋಡಿ ಬ್ರೋ ಗಾಡಿ ತಗೊಳ್ಳಿ ಆರಾಮ ನಿಮ್ ಟೈಮಿಂಗ್ಸ ನೀವು ಹೋಗ್ ಬರ್ಬೋದು
ಹರು ಗಾಡಿ ಇದ್ರೆ ಬೆಟರು ಬಟ್ ಪರ್ಚೇಸ್ ಮಾಡಕ್ ಅಮೌಂಟ್ ಅಂತ ಬೇಕ ಪಲ್ವಾ
ಅಮೌಂಟ್ ಬೇಕೊಬ್ರ ಈಗೇಂಬ್ರ ಈಗ ಆಫರ್ ಎಲ್ಲ ಬರುತ್ತಲ್ಲ ಬಬ್ ಟೈಮ್ ಅಲ್ಲಿ ಪ್ರೈಸ್ ಕಡಿಮೆ ಇರುತ್ತೆ ಆಮೇಲೆ ಲೋನು ಕಡಿಮೆ ಮ ರೈಟಿ ಮಾಡ್ಕೊಡ್ತಾರಲ್ಲ ಸ್ಟಾರ್ಟಿಂಗ್ ಕಡಿಮೆ ಕಟ್ಟಿದ್ರೆ ಆಮೇಲೆ ನೀವು ತಿಂಳು ತಿಂಗಳ ಕಟ್ಕೊು ಹೋಗ್ಬೋದಲ್ಲ ಅವರು
ಈಗ ಎಲ್ಲದನ್ನು ಮನೆೇ ಕೇಳಕ್ಕಾಗಲ್ಲ ಬ್ರ ಅಮೌಂಟು
ಅವರು ಅದೇ ಕೇಳಕ್ ಆಗಲ್ಲ ಹಾ
ನಾವೇನಾದ್ರು ಒಂದ್ ಸ್ವಲ್ಪ ಸೇವಿಂಗ್ಸ್ ಮಾಡ ನಾವೇನಾದ್ ಒಂದ್ ಸ್ವಲ್ಪ ಸೇವಿಂಗ್ಸ್ ಮಾಡ್ಬಿಟ್ಟು
ಹಾ
ಅ್ರಲ್ಲ ತಗೋಬೇಕು ಅಂತ ಇದ್ದೀವಿ ಇಬ್ರು
ಹ ಅಂದ್ರೆ ಸೇವಿಂಗ್ಸ್ ಮಾಡ್ಕಳಿ ಬ್ರೋ ಇ್ಟಾರ್ಟಿಂಗು ಕೆಲ್ಸಕ್ಕೆಲ್ಲ ಹೋಗ್ತಿರಲ್ಲ ಎಲ್ಸಕ್ಕೆಲ್ಲ ಹೋಗತಲ್ಲಿ ಸ್ಟಮಂಟು ಅಂತ ಹಿಂಗ ತೆಗದಿಟ್ರ ನೀವು ತಿಂಗಳ ಒಂದ ಟೂ ಮಂತ್ಸ್ ತ್ರೀ ಮಂತ್ಸ್ ಆಯ್ತು ಅಂದ್ರ ಅದ್ರದ ಸ್ವಲ್ಪ ಡೌನ್ ಪ ಪೇಮೆಂಟ್ ಆದ್ರೂ ಮಾಡಬೋದಲ್ಲ ಬ್ರರು
ಹಾ
ಡೌನ್ ಪೇಮೆಂಟ್ ಮಾಡಿಕೊಂಡು ಆಮೇಲೆ ನೀವು ಇ ಎಮ್ ಐ ಮೇಲೆ ಮಾಡ್ಕೊಂತ ಹೋದ್ರೆ ಇಷ್ಟ್ ಏರಿಗೆ ಅಂತ ಕಟ್ಬೋದಲ್ಲ ಅವರು
ಹ್ರೀ ಹಾ ಹಾ ಹ್ಮ
ತಗೋಳಿ ಬ್ರೋ ಯಾವದಾದ್ರು ಒಳ್ಳೆ ಒಂದ್ಚೂರ್ ಮೈಲೇಜ್ ಕೂಡ ಅಂತದ್ದೇಂಗೆ ಕಷ್ಟ ಆಗ್ತದೆ ಆಗುತ್ತೆ ಅಂದ್ರೆ ಓಡಾಡಕೆ
ಅವರು ಅಮೌಂಟ್ ಒನ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ ನೋಡೋ ಬುಡು ಒಂದ್ ಮೈಲೈಜ್ ಮೇಲೆ ಯಾವ್ದಾರ ಒಂದು ಗಾಡಿ ತಗೋಬೇಕು
ಹಾ
ಅದು ಈ ಕಾಸ್ಟ್ ಬೇರೆ ಜಾಸ್ತಿ ಆಗಿದೆ ಬೈಕ್ ಇಂದು
ಹ ಬ್ರೋ ಅಂದು ನಿಮ್ಗೆ ಬ್ರೋ ನಿಮ್ ಸಿಂಪಲಾಗ್ ಓಡಕಕ್ಕೆ ಅದಕ್ಕೆ ಅಂದೆ ಒಂದ್ ಹಂಡ್ರೆಡ್ ಸಿ ಸಿ ಬೈಕ್ ಕಾದ್ರ ಸಾಕು ಹಂಡ್ರೆಡ್ ಟೂ ಹಂಡ್ರೆಡ್ ಫಿಫ್ಟಿ
ಹ
ಅವರು ಕಡಿಮೆ ಸ ಸಿಲೆ ತಗೊಂಡ್ರೆ ಚೆನಾಗ್ ಅಯ್ತೆ ಸುಮನೆ ಜಾಸ್ತಿ ಸೀಸನ್ ಅಂದ್ರೆ ಅವು ಮೈಂಟೆನೆನ್ಸ್ ಮಾಡೋದಾಗಲ್ಲ ಅವರು ಈಗ ಇದ್ರಲ್ಲಿ ಪೆಟ್ರೋಲ್ ರೇಟು ಜಾಸ್ತಿ ಸ್ತಿ ಇದೆ ಇಲ್ಲ ಬ್ರೋ ನೋಡಿ ತಗೊಳ್ಳಿ ಪೆಟ್ರೋಲ್ ರೇಟ್ ಜಾಸ್ತಿ ಇದೆಯಲ್ಲ ಇಲ್ಲಾಂದ್ರೆ ಸುಮನೆ ಈ ತರ ತಗಲಿ ಬ್ರೋ ಪೆಟ್ರೋಲ್ ಪ್ಲಸ್ ಸಿ ಎನ್ ಜಿ ಗಾಡಿ ಇದ್ದಾವೆ
ಹಾ ಹಾ
ಇಲ್ಲ ಎಲೆಕ್ಟ್ರಿಕ್ ಬರುತ್ತೆ ನೋಡಿ ಯಾವ ತರ ತಗೊಳ್ತೀರಾ
ಇದು ಬೆಟರ್ ಅಂದ್ರೆ ಬೆಟರ್ ಬ್ರೋ ಈಗ ಮಾಮೂಲಿ ಪುಜಲ್ಲಿ ಅಮಂಟ್ ಖರ್ಚು ಮಾಡ ಹ
ಹ ಅಂದ್ರೆ ಫೇಲ್ ಅಂದ್ರೆ ಹೂವು ಮೈಲೇಜ್ ಹೆಚ್ಚಿಗೆ ಕೊಡಲವಲ್ಲ ಬ್ರೋ ಹಂಡ್ರೆಡ್ ಹಂಡ್ರೆಡ್ ಟೆನ್ ಹಂಡ್ರೆಡ್ ಟ್ವೆಂಟಿ ಹತ್ತ ಹತ್ರ ಕೊಡ್ತವೆ ನಿಮಗೆನ ಲಾಂಗ್ ಆಗುತ್ತೆ ಅಂದ್ರಲ್ಲ ಹೋಗ್ ಬರುವಷ್ಟ್ರಲ್ಲೇ ಚಾರ್ಜ್ ಕಾಲಿ ಆದ್ರೆ ಅವಾಗ ಏನ್ ಮಾಡ್ತೀರಾ ಬ್ರೋ ಅರ್ಧಕ್ಕೆ
ಅಲ್ಲ ಅದ್ರಲ್ಲಿ ಫ್ಯೂಯ ಡುಯಲ್ ಇಂಜಿನ್
ಅಂದ್ರೆ ಬ್ರೋ ಎಲೆಕ್ಟ್ರಿಕ್ ಅಲ್ಲಿ ಪೆಟ್ರೋಲ್ ಪ್ಲಸ್ ಎಲೆಕ್ಟ್ರಿಕ್ ಇಲ್ಲ ಬ್ರೋ ಬೇಕರೆ ಇದ್ರೆಲ್ಲೆ ಅವೆಲ್ಲ ಈಗ ಹೊಸ ಹೊಸ ಬ್ರಾಂಡೆಡ್ ಕಾರ್ ಗಳ ಮಾಡ್ತಿದಾರೆ ಬ್ರೋ ಬೈಕ್ಲ್ ಅಂದ್ರೆ ಈ ತರ ಇ ನೋಡಿ ಈಗ ಆಟೋದೆಲ್ಲ ಬರುತ್ತಲ್ಲಾ ತ್ರೀ ವೀಲರ್ಸ್ ಆಟೋಗೆ ಆಮೇಲೆ ಕಾರ್ಗಳಿಗೆಲ್ಲ ಬಂದಿದಲ್ಲ ಸಿ ಎನ್ಜಿ ಪ್ಲಸ್ ಪೆಟ್ರೋಲ್ ಆ ಥರ ಒಂದು ಬಜಾಜ್ ಅವ್ರು ಬೇರೆ ಬೈಕ್ ಲಾಂಚ್ ಮಾಡಿದಾರಲ್ಲ ಬ್ರೋ ಸಿ ಎನ್ ಜಿ ಮತ್ತೆ ಪೆಟ್ರೋಲ್ ಅಂತ ಸೇರಿ ಒಂದ್ ಗಾಡಿ ಮಾಡಿದಾರಲ್ಲ ಅದ್ರಲ್ಲಿ ನೋಡಿ ರುತ್ತಿ ಸಿ ಎನ್ ಜಿಗೂ ಓಡುತ್ತೆ ಪೆಟ್ರೋಲ್ಗ ಓಡುತ್ತೆ ಹೆಂಗೂ ಸಿ ಎನ್ ಜಿ ರೇಟಿಂಗು ಇದ್ರು ಕಡಿಮೆ ಅದ್ರ ಮೈಲೇಜು ಚೆನ್ನಾಗಿದೆ ಸಿ ಎನ್ ಜಿ ಸಿಕ್ಸ್ಟಿ ಪ್ಲಸ್ ಕೊಡುತ್ತೆ ಅನ್ಸುತ್ತೆ ಸಿಕ್ಸ್ಟಿ ಟು ಸೆವೆಂಟಿ ಪ್ಲಸ್ಸು ನೋಡಿ ಬ್ರೋ
ನೋಡೋಣ ಬ್ರೋ ಯಾವಾದ್ರರು ಒಂದು ಪರ್ಚೇಸ್ ಮಾಡ್ಬೇಕು ಹ್ಮ್ ಮತ್ತೆ ಬ್ರೋ
ಏನ್ ಇಲ್ಲ ಬ್ರೋ ಹೇಳ್ಬೇಕ್ ನೋಡಿ ಏನಾದ್ರು
ನೀವ್ ಯಾರಾದ್ರರು ತಗೊಂಡಿದ್ದೀರ ಬ್ರೋ ಗಾಡಿ
ಬ್ರೋ ನಾವು ಇಲ್ಲ ಬ್ರೋ ತಗೊಂಡಿಲ್ಲ
ಹ ಹ್ಮ
ಗಾಡಿ ಏನ್ ಬಿಡಿ ಬ್ರೋ ಅಂದ್ರೆ ನಮಗ್ ಟೈಮಿಂಗ್ ಸರಿಯಾಗಿ ಬಸ್ ಎಲ್ಲಾ ಇದೆ ಬ್ರೋ
ಹಾ ಹಾ
ಹಂಗಾಗಿ ಏನು ತಗಲಕ್ಕ್ ಹೋಗಿಲ್ಲ ಓಡಾಡೋಕ್ಕೆಲ್ಲ ಕರೆಕ್ಟ್ ಆಗುತ್ತೆ ಅಂತ ನಿ ಮತ್ತೆ ಆಯತು ಅಂದ್ರೆ ತಗಬುಡನ ಈಗ ಏನ್ ಪೇರೆಂಟ್ಸ್ ಗಾಡಿನೆ ಇದೆ
ಹಾ
ಅವ್ರದ್ದೇ ಎಮರ್ಜೆನ್ಸಿ ಇತ್ತು ಅಂದ್ರೆ ಅವ್ರದ್ದೇ ಯೂಸ್ ಮಾಡ್ಕೊತೀವಿ ಹೋನ್ ಗಾಡಿ ಏನೂ ತೊಗೊಂಡಿಲ್ಲ
ಹ ಹಾ
ಎಲ್ಲ ಕಮಿಟ್ಮೆಂಟ್ಸ್ ಇರುತ್ತಲ್ಲ ಬ್ರೋ
ಆ್ರ ಮತ್ತೆ ಏನಿಲ್ಲಬ್ರು ಹೇಳ್ಬೇಕಲ್ಲ
ಏರ ನೋಡಿಬ್ಬಾಯಂದರೆಯಾಲಯಕ್ಕ
ಈ ಏನೇನು ಇಲ್ಲ ಅವರು ಒಂದ್ ಸ್ವಲ್ಪ ಸಾಲ ಬೇರೆ ಮಾಡ್ಕೊಂಡ್ ಬಿಟ್ಟಿದಿವವಿ ಅದನ್ ತೀರ ತಂಗ ಕೆಲ್ಸ ಕ ಹಲೇಬೇಕಗು
ಹಾ ಬ್ರೋ ಚಾಲ ಮಾಡ್ದಾಗ ಚಾಲ ಮಾಡದ ಮಾಡ್ತವ್ರೋ ಆಮೇನ್ ಕಟ್ಟದ ಇದ್ಯಲ್ಲಾ ಅಷ್ಟ್ ಸಾಲದ ಕಟ್ಟೋಕ್ಕಿಂತ ಬರೇ ಇಂಟ್ರೆಸ್ಟೇ ಕಟ್ಬಿಡ್ತವರು
ಹೌರು
ಅದೇ ಬೇಜಾರಾಗತೆ ಇಬ್ರು ಈ
ಹಾ
ಕೆಲ್ಸಕ್ಕೆ ಹೋಗ್ತೀವಿ ಅಂದ್ರೆ ಅವ್ರ ಸ್ಯಾಲ್ರಿ ಕರೆಕ್ಟ್ಾಗಿ ಕೊಡಲ್ಲ ಎಮರ್ಜೆನ್ಸಿ ಹೋಗ್ಲೇಬೇಕಾಗಿರುತ್ತೆ ಅವ್ರು ಕೂಡ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸ್ಯಾಲ್ರಿಗೂ ಹೋಗ್ಬೇಕಾಗತ್ತೆ
ಹಾ
ಕಡೆನೂ ಆಗಲ್ಲಲ್ಲ ಬ್ರರು
ಹಾ
ಮತ್ತೆಬ್ರು ಹೇಳ್ಬೇಕುಬ್ ಬರು ಏನಾದ್ರು
ಹ್ಮ್ ಮತ್ತೆ ಅವರು ಅದ್ರ ಜೊತೆ ಜಿಮ್ ಬೇರೆ ಹೋಗ್ತಾ ಇದ್ದೀನಿ
ಜಿಮ್ಮ್ ಮಾಡ್ತಿದ್ರ
ಹ ಅದ ಒೆ ಆ ಇದೇಬ್ರು ಅಷ್ಟೇನ ಇಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ಕಂತು ಆಗಲ್ಲ
ಅಲ್ಲ ಬ್ರೋ ಹೊಲ ಇದೆ ಅಂದ್ರೆ ಅಟ್ಲೀಸ್ಟ್ ಒಂದಸ ಹೊಲದಲ್ಲಿ ಒಂದ್ ಸ್ವಲ್ಪ ಕೆಲಸ ಮಾಡಿದ್ರರು ನಡೆಯುತ್ತೆ ಈ ಕಮಿಟ್ಸ್್ಮೆಂಟ್ ಇದ್ದಾಗೆಲ್ಲ ಜಿಮ್ ಎಲ್ಲ ಏನಕ್ಕೆ ಇಬ್ರರು ಆ ಜಿಮ್ ಹಚ್ಚಿರ ಪ್ರೋಟೀನ್ಸ್ ತಗೊ್ಬೇಕು ಅದೇ ಆಗತ್ತಲ್ಲಬ್ರು
ಮಾ ಅಲ್ಲಬ್ರು ಮಾಮೂಲಿ ಒಂದ್ ಸ್ವಲ್ಪ ಬಾಡಿ ಫಿಟ್ ಅಲ್ಲರ ಇರ್ಬೇಕಾ
ಫಿಟ್ ಇರಬೇಕೊಬ್ರು ಆಗಂತೆಲ್ಲ ಕಮಿಟ್ಮೆಂಟ್ಸ್ ಎಲ್ಲ ಇರುತ್ತೆ ಕೆಸಕ್ಕೆ ಹೋಗ ಬರ್ತೀರಾ ಅಂತೀರಾ
ಹ್ಮ
ಅಂಗರು
ಹ್ಮ ಇಲ್ಲ ಬರು ಅದನ್ನೇನ್ ಡಿಸ್ಕಂಟಿನ್ಯೂಸ್ ಮಾಡಕ್ ಆಗಲ್ಲ ಬಟ್ ಒಂದು ಫೈವ್ ಇರ್ ಫೈವ ಕೈವಾರ ಇದ ನಾನು ಅವವಾಗಲಿಂದನು ಕಂಟಿನ್ಯೂ ಮಾಡ್ಕೊಂತಾನೇ ಇದೀನಿ ಜಿಮ್ಮು ಅದ ಬಿಟರೆೆ ಏನೋ ಒಂಥರ ಹ ಅಲ್ಲ ಬರು ಪ್ರೋಟೀನ್ಗಿನ ಅದನ್ನ ಬಿಟ್ರೆ ಒಂಥರ ಗಿಲ್ಟ್ ಫೀಲ್ ಆಗುತ್ತೆ ಬರು
ಹರು ಅಂದ್ರೆ ಬಾಡಿ ಬಿಲ್ಡ್ ಆಗೋಕ್ಕೆ ಪ್ರೋಟೀನ್ ಏನಾದ್ರು ತಗೊತೀರಾ ಏನೊಬ್ರು
ಏ ಇಲ್ಲ ಅವ್ರರು ಆ ತರ ಏನಿಲ್ಲ ಅವರು ಪ್ರೋಟೀನ ಸಪ್ರೇಟಾಗಿ ನ್ಯಾಚುರಲ್ ಅಷ್ಟೆ ಅವರು ಹ್ಮ್ ಮಟ ಏನ ಬರು ಮತ್ತೆ ಇದು ನೀವೇಏನಾದರೂ ಹೋಗ್ತಿದ್ದೀರಾ ಬರು ನಿಮ್ಗೇಏನಾದರೂ
ಬ್ರೋ ಜಿಮ್ಮಿ ಅಂದ್ರೆ ನಾವು ಸ್ಟಾರ್ಟಿಂಗ್ ಹೋಗ್ತಿದ್ವಿ ಬ್ರೋ ಅವಾಗ
ಹ್ಮ್
ಈಗ ಕೆಲಸ ಅಂದ್ರೆ ಕಾಲೇಜ್ ಲೈಫಲ್ಲಿ ಇದ್ದ ಒಂಚು ಹೋಗಿದ್ವಿ ಈಗಲೇ ಕೆಲ್ಸಕ್ಕೆ ಕ ಹೋಗಿ ಬರೋ ಅಸಲ್ಲೇ ಸಾಕಾಗಾಗಿ್ಬಿಡ್ುತ್ತೆ ಬರು ಇವತ್ತು ಒಂದುಚೂರು ಫ್ರೀ ಇತ್ತು ಅಂದು ಬೇಗ ಬಂದ್ವಿ ಬೇಗ ಬಿಟ್ಟರು ಗ್ಯಸ್ನ್ನ ಬೇಗ ಮುಗಿಸ್ಕೊಂಡ್ ಬಂದ್ವಿ ಮತ್ತು ನಾವು ಮಾಮೂಲಿ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಹೋದ್ರಬರು ಬೆಳಿಗ್ಗೆ ಎಂಟು ಗಂಟೆಗೆ ಹೋದ್ರೆ ನೈಟ್ ಬರೋದೇ ಏಳು ಗಂಟೆ ಮೇಲಾಗುತ್ತೆ ಬ್ರೋ ಮನೆಗೆ
ಹ್ಮ ಹ್ಮ್ ಹ್ಮ
ಮತ್ತಬ್ರು ಜಿಮ್ಮು ಬಂದು ರೆಸ್ಟ್ ಮಾಡೋಕ ರ ಆಾಗಿಿರುತ್ತೆ ಟೈಮ್ ಊಟ ಮಾಡಕ ಮತ್ ಮಲ್ಕಂ್ರೆ ಮುಗೀತು ಇಲ್ಲತ್ರ ವರ್ಸರುತ್ತೆ ಅವನ್ನಲ್ಲ ಮಾಡ ಆಗೈತಲ್ಲ ಅವರು ಜಿಮ್ಮಲ್ಲಿ ಅಟ್ಿಕೆ ಬಿಟ್ುಬಿಟ್ಟು
ಹ್ಮ್ ಹ್ಮ್ ಹ್ಮ್ ಹಲೋ ಬ್ರೋ ನೀವು ಯಾವ ಫೀಲ್ಡಲ್ಲಿ ಬರರು ವರ್ಕ್ ಮಾಡ್ತಾ ಇರೋದು
ಬ್ರೋ ನಮ್ದ ಎಲ್ಲ ಮೆಕ್ಯಾನಿಕ್ ಫೀಲ್ಡ್ ಬ್ರೋ ಅಂದ್ರೆ ಕಂಪ್ನಿ ಇದೆಯ ಅಲ್ಲ ಬ್ರೋ ಈಗ ಟಾಟಾ ಕಂಪ್ನಿ ಇದ್ದಾವೆ ಮಹೇಂದ್ರ ಕಂಪ್ನಿ ಇದೆ ಆ ಥರ ಬ್ರೋ ನಮ್ಮದು ಟಾಟಾ ಕಂಪ್ನಿನ ವರ್ಕ್ ಮಾಡ್ತಾಯ್ದೀವಿ
ಹ್ಮ ಹ್ಮ್
ಅಂದ್ರೆ ಗಾಡಿ ಫುಲ್ ಗಾಡಿ ಇಂಜಿನ್ ಪ್ರಿಪೇರ್ ಮಾಡೋದು
ಹ ಹಾ ಹ್ಮ್ ನಿಮ್ದು ಸ್ಯಾಲರಿ ಗಿಲ್ರಿ ಎಲ್ಲ ಚೆನ್ನಾಗೇ ಇರ್ಬೇಕು
ಅಂದ್ರೆ ಸ್ಯಾಲ್ರಿ ಎಲ್ಲಾ ಇದೆ ಬ್ರೋ ಅಂದ್ರೆ ನಾವು ಹಳ್ಳಿಯಲ್ಲಿ ಇದ್ದಾರ ಈಗ ಸಿಟಿಲ್ ಬಂದ್ ಸ ಇಲ್ಲ ಬ್ರೋ ಅಲ್ಲಿ ಮನೆ ತಗೊಂಡಿವವಿ ಸಾಲ ಎವಿ ಆಗ ಬ್ರೋ ಮನೆ ಗೊತ್ತಲ್ಲಾ ರೇಟ್ ಎಷ್ಟಿರುತ್ತೆ ಮನೆಗೆ ಅಂತ ಅದಕ್ಕೆ ಬ್ರೋ ಈಗ ಸುಮ್ಮನೆ ರೂಮ್ ಮಾಡೋಣ ಅಂದ್ರೆ ಪೇರೆಂಟ್ಸ್ ವಿತ್ತು ನಾವು ಇರ್ಬೇಕು ಅಂದ್ರು ಡಬಲ್ ಬೆಡ್ರೂಮ್ ನೋಡ್ಲೇಬೇಕು ಟು ಬಿ ಎಚ್ ಕೆ ಅವವು ಏನಂದರೂ ಒಂದು ಟ್ವೆಂಟಿ ಕೆ ಟ್ವೆಂಟಿ ಫೈವ್ ಕೆ ಹೇಳ ಹೇಳ್ತಾರೆ ಮತ್ಲಿ ಬಾಡಿಗೆ ಅಡ್ವಾನ್ಸ್ ಎಷ್ಟು ಅಂತ ಕಟ್ಲೇಬೇಕು ಅವರಿಗೆ ಅದಕ್ಕೆ ಅವ್ರು ಅಷ್ಟೆಲ್ಲ ಸುಮ್ನೆ ತಿಂಗಳ ತಿಂಗಳ ಕಟ್ಟೋ ಬದ್ಲು ಒಂದು ಮನೆ ತಗೊಂಡ್ವಿ ಎತ್ಲಗೆ ಒಂದು ಸಿಂಪಲಗೆ ಅದು ಆಗಿದೆ ಅವರು ಸುಮಾರು ಮನೆ ತೊಗೊಂಡಿದ್ದಕ್ಕೆ ಅದೊಂದು ತೀರ್ಸೋಕ್ಕೆ ಆಗಿದೆ ನೋಡಿ ಬರು ಯೋಗ ತೀರ್ಸಾಕು್ ಕೆಲ್ಸಕ್ಕೆ ಹೋಗ್ತಿರದಲ್ಲ ತೀರ್ಸಾಕೆ
ಹ್ಮ ಹಾ ಇನ್ನನ್ರು ಒಂದು ಪರ್ಸನ್ ಅಂದ್ರೆ ಸ್ಟ್ರಗಲ್ ಇರ್ಲೇಬೇಕು ಕಮಿಟ್ಮೆಂಟ್ಸ್ ಇರ್ಲೇಬೇಕು
ಹಾ ಬ್ರೋ ಈಗ ಯಾರಿಗಾದ್ರೂ ಕಮಿಟ್ಮೆಂಟ್ಸ್ ಇದ್ದೆ ಇರುತ್ತೆ ಹಲ್ವಾ ಇಲ್ದಂಗ ಅಂತೂ ಇರ ಕಾ ಲ ಎಂಥರ ಆದ್ರೂ ಕಮಿಟ್ಮೆಂಟ್ಸ್ ಇದ್ದೇ ಇರುತ್ತೆ ಅದ್ರಲ್ಲೂ ಬಾಯ್ಸ್ ಅಂತ ಬಂದ್ರೆ ಇನ್ನ ಜಾಸ್ತಿ ಇರುತ್ತೆ ಅವರು
ಹಾ ಬ್ರೋ
ಬಾಯ್ಸಾಗ ಊಟದೇ ತಪ್ಪ ಅನ್ಸ್ಬಿಡ್ತಲ್ಲ ಬ್ರೋ
ಹ ಆತರ ಏನಲ್ಲ ಬ್ರೋ ಒಟ್ಟು ಅದೊಂದ ಕಾಮನ್ ಇರುತ್ತೆ ಒಂದು ಥರ ಜನ್ರಲ್ ಇದಾಗ ಬಿಟ್ಟಿದೆ ಬ್ರೋ ಅದು
ಹ ಅಲ್ಲ ಬ್ರೋ ಈ ಈಗ ಕಮಿಟ್ಮೆಂಟ್ಸ್ ಅಂತ ಬಂದ್ರೆ ಬಾಯ್ಸಿಗೆ ಒಂರ ಗಲ್ಸಿಗೆ ಒಂಥರ ಟ್ರೀಟ್ ಮಾಡ್ತಾರಲ್ಲ ಬ್ರೋ
ಹ ಅಲ್ಲ ಬ್ರೋ ಫಸ್ಟ್ ಇಂದನು ಹ ಹಾಗೆ ಇದೆ ಬ್ರೋ
ಹ ಬ್ರೋ ಏನು ಮಾಡಂಗಿಲ್ಲ
ಹ್ಮ್ ಹ ಬ್ರೋ
ಮತ್ತ ಬ್ರೋ
ಮತ್ತೆ ಇನ್ನೇನಿಲ್ಲ ಹೇಳಬೇಕು
ಏನು ಇಲ್ಲ ನೋಡಿ ಬ್ರೋ ಇವೆ
ಹ್ಮ್
ಅದು ಆಗತ್ತೆ ಬ್ರೋ
ಹ ಸರಿ ಬ್ರೋ ನಾಳೆ ಮಾಡ್ತೇನಿ ಬಿಡಿ ಬ್ರೋ
ಸರಿ ಬ್ರೋ ಏನಿದ್ದರೂ ನಾಳೆ ಮಾಡಿ ರೆಸ್ಟ್ ಮಾಡ್ತೀವಿ ಒಂದ ಸ್ವಲ್ಪ
ಹಾ ಸರಿ